ನಾ ಮೋಹನ್ ಸರಿ ನಂದ ಬೆ್ಳೂರುೀ ಮೋಹನ್ ಹಲೋ ಮೋಹನ್
ಮತ್ತೇನ್ ಮಾಡತಿ
ಏನಿಲ್ಲಗ ನೀನು ಇಲ್ಲ ನಾ ಚಾ ಕುಡಿಯತಿದ್ದೆ ಈ ತಟಾಯ ನಮ್ಮ ಬಿಲ ನೀನು
ಹೌದಾ ನಾನು ಈಗ್ ಹೋಗಿ ಬಂದಿದ್ದ ಜಸ್ ಕುಂತಾರ್ ಫ್ರೆಂಡ್ಸ್ ಹೋಗಬಕ್ ಈಗ
ಹೌದಾ ಏನ್ ಹೋಗ್ತಿ ಬಿಡ ಅವ್ರ ಜೊತೆ ಅವ ಸರಿ ಇಲ್ಲ
ಹ ಎಲ್ಲ ಬೇಕ
ಹಂತಾ ಅಷ್ಟ ಯಾಗಿತ್ತ ಅಂದ್ರ ನನ್ ಜೊತೆ ಯಾಕಲಿ ಮಾತಾಡ್ತಿದ್ಯಾ ಅವ ಜೊ ಹೋಗ್ಬೋದಾಗಿತ್ತಲ್ಲ ಮತ್ತೆ ನೀ ಅಗಳ ಸೋನ್ ಅಗಳ ಸ ನೀಫೋನ್ ಇ ಲ್ಲಥಳ ನ ಊಟಾೆ ಮಾಡಡಿಲಗು
ನಾನು ಕೂಡ ಸ್ವಲ್ಪ್ಪೇ ಹೊಟೀಿನಿ ನಡುವ ನಿ ನೆನಪಾಗ ಇದ್ದು
ಮತ್ತೆ ಹೆಂಗ ಕೆ ಜ ನೀನ್ ಜಾಸ್ತಿ ಆಗ್ಲಿ ಇತ್ತದ ಸಾಯ್ದ
ಪರಗಲ್ಲ ಮ
ಬತ ರಫರ್ಜಿ ಹಮ ದೋ ಇಮಿಟೇಟ್ೇಕ ಹಸಾ ಬತತೆ ಹ
ಎ
ಅಲ್ಲ ಳ ಬಂಗಯಿತಗ ಜಮ್ಮ
ಅದು ಏನ್ ಕೇಳ್ತಿ ಸಮಾಮಾನ ಆಕ ಮಾನಿಸಲಿಗತಲು ನ ಆ ಗ
ಹ
ಹ ಬಯಲಾಜಿ ಓಕೆ ಓಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಂದ್ರೂ ಹ ಹೋಗಗೇನಲ್ಲ
ಏಏ ಆ ತರದಿಂದ ಬರತ್ತ ತವ ನೀವ್ ಮಾಡಿ ಅಂದ್ರೆ ಹೆಂಗ್ ಬರಲ್ಲ ಹೇಳದು
ಆ ಅದು ಯಾಕೆ ನ ನಾ ಬಯಾಲಜಿ ಫುಲ್ ಮಸ್ತ್ ನ ಮಸ್ತ್ ಮಾಡೇ ಕೆಮಿಸ್ಟ್ರಿನ ಓಕೆ ಓಕೆ ಫಿಸಿಿಕ್ಸ್ ಅಂದ್ರು ಕಳಕೆ ಹೋಗ್ಬೇಡ ಮೋಹನ್ ಹ್ಮ
ಏ ಆಗತ್ತತ್ಗತ್ತ ನೀ್ ಮಾಡ್ಯದ್ರ ಪಕ್ಕ ಆಗತ್ತ ನಂಗ ಗೊತ್ತತ್ತ ಅದ ಬಿಿಡು
ಹಂಗ ಮಜಾಗ ಮಾಡಬಡ ನೀನು ಹ ನ ಎ ನನಗ ನೋಡಕ್ಕಗಲ್ ಆದ್ರೂ ನೋಡ್ತೀನಲ್ಲ ಆ ಕರ್ ನೀನ ನೋಡ್ರಿ ಈಗ ಹ್ಮ
ಈ ನಾನು ಎಡು ಡಿಸ್ಟರ್ಬ್ ಮಾಡತ್ತನ ನಿಮ್ ರೂಮ ಬಾಯ್ಸ ಇರ್ತಾರ
ನಮ್ದು ಇವಾ ತಮ್ಮ ತಮ್ಮನ್ ಹ ಬಾಯ್ಸತ್ತರದ್ರ ಅಡ್ಡೇಟ್ ಆತ ನಮ್ಗ ನೋಡಕ್ ಎಲ್ಲರಿಗ ಹಂಗಿ ಕಾಣಸತ್ ಮೋಳಗೆಲ್ಲಾ ಅಂಟಿ ಅದನವ ನಮ್ಮ ಅಟ್ಟಿ ಇದ್ದಂಗಮ್ಮ ನಾಾವವು ಮಗಳು ನಡತೇ ಮತ್ತೆ ಮೋಹನ ಏನ್ ನರ್ಸೇರಿ ನನ್ ಮನಸನಾಗ ನೀ ಇರ್ಬೇಕ ಯಾದ್ರೆ ಮಳೆ ಹೆಂಗ ಅೂ ನಾವ್ ಬಿಡಾಕ್ ಹೋಗಲಿ
ಹ್ಮ್ ಹ ಚೆನ್ನಾಗ ಏನ್ ಸೌಂಡ್ ಕೇಳಿಸ್ತು
ಮಳೆ ಮಳೆನ ಸಿಡಿಲು ಗುಡಿಗೂ ಮಳೆ ಸರಿಸ್ಲಿಕ್ಕಂತ ಲಾಟ್ಲ್ಲ ಅ ಎ ಲಾಸ್ಟ್ ಎಮ ಟೆಂತ್ ಬಗ್ಗೆ ಹೇಳೋ ನನ್ಗೆಗೆ ಹರೀಶ್ ಪದ್ಮನಾಭ ಅವ್ರ ಬಗ್ ಹೇಳು
ಎಂತ ಒೊಳಗ ಹಣ್ಣ ಬ್ರೇಕಪ್ ಅಂತ ಹ ಮ
ಶ್ರೀಲಕ್ಷ್ಮಿ ಅ
ಅಕಿ ಯಾರ್ ಗೊತ್ತಾ ಹೇಳ್ತೀನ್ ಕೇಳ ನನ್ ಕಳ್ಸ
ಪ್ಲೇಬಯ್ ಟೈಪ ಇಲ್ಲಿ ಕಾಲೇಜ್ ನೋಡ್ದ ಪೂಜಾ ನಷ್ಟ ಬೇಕಂತಿ ಇದ್ದಿದ್ ಇದ್ದಿದ್ ಹೇಳಿದ್ರೆ ಅದ್ ಬಂದ ಅದ ಈಗ ಒಂದ್ರತ್ತಪ್ಪ ಒ ಲೈಫ್ ಲಾಸ್ ಆತವಿ
ಹ್ಮ
ಏನೋ ಅವ್ರಗ್ ಕೇಳ ಇಲ್ಲಾ ನೀ ಏನನು ಕೆೇಸ್ಕೊಂಡ ಇಲ್ಲ ಅನ್ನೋರ್ಗೊ ಹೇಳಾಕತ್ತೀನಿ
ಹಾಡೌ
ನೋಡಲ್ಲ ಡೌ ಪ್ರೋಮ್ಯಾಕ್ಸ್ ಏನ್ರ ಅವಾರ್ಡ್ ಇತ್ತು ಅಂದ್ರೆ ಇವ್ರಗೇ ಹಕ ನೋಡ್ರ
ಹೋಗು ತಳಗಡೆ ಹೋಗನ
ಹ್ಮ ಕೆಳ ಗಾಡ ರ ಹ್ಮ ಿತಡದಾವ ಏನ ನ್ನ ನೋಡ್ಿಕನ್ತನ ಏನ ಅಂಗಗೆ ಅದೇರಿ ಇಂಟೆನ್ಷನ್ಂದ ಅದೇ ಇತ್ತತ್ತಾವ ನಮತ್ ಅಮ್ಮಗೆ ಎಲ್ಲ ಅರ್ಥ ಆಗ್ಲಿ ಬಕ್ಕ ತ ಒದಿತರಿ ಬಾರಿ
ದರ್ಗ ಕುದರ ಪೂಡ ಅಲ್ಲ
ಅಪ್ಪಿ ಇಲ್ ತ್ರೀ ನಾಟ್ ಟೂಗೆ ಬರ್ಬೇಕ ಈಸ ಯಾಕ್ ಬಾ ಬಾ ಆಕ್ಯಾ
ತಳಗೆ ನಿಂತಾರ ಬಾಮನರು
ಕ್ಮ ನಾರ್ಮಲ್ ಕಾಲಲ್ಲಾವುದ ನದು ಹಾನ ಲಾಟ ಕೆಟೀ ಇವಾಗ ಕೆ ಏನದ ಹೌದೆ ಏನದು ಮತ್ತ ನಂದ ನಮ ಊರು ಉಳಿತವ ಚಸ್ಮಾ ಸೆಲೆಕ್ಟ್ ಮಾಡಕ್ ಬರಲ್ಲ ನಾನ ಾರಿ ಆಕ ಆಕನ್ ಸಲೆಕ್ಷನ್ ಏನ್ ಚೆಂದ ಇ ಹ್ಮ್ ಯಾವಾಗ ಹಿಡ್ದಿ ಅದ ಅವ್ನಿಗೆ ಯಾವಾಗ ಹಾಕೊಳಲ್ಲ ಈಗ ನಂಬರ್ ಜಾಸ್ತಿ ಆಗತ್ ಹಾಕೊಳತ್ತನ ಲಾಸ್ಟ್ ಟೈಮ್ ಒಂದ್ ಯಾವ ಸೆಲೆಕ್ಷನ್ ನಾನೇ ಮಾಡ್ದ ಅಲ್ಲ ಮನ್ಸಿಕ ಅಂತ ಹೇಳನ ಇದು ಸ್ಪ ಏನ್ರ ರಿಟನ್ ಐತವಲ್ಲಾ ಯೂಸ್ ಮಾಡ್ಕಂತ ನಂಬರ್ ಬರ್ತಾವ ಕಡಿಮ ಹಾ ಇಲ್ಲಿ ಕಾನ್ಸ್ಟೆಂಟ್ ಇರ್ತದ ಇನ್ ಆಮೇಲ್ಪೆಕ್ಸ್ ಬಿಟ್ರೆ ನಡತದ ನೀ ಒಂದ್ ದಿನ ಹಾಕಿ ಹತ್ ದಿನ ಬಿಟ್ಟ ಬಿ ಒಂದ ದಿನ ಹಾಕಿ ಹತ್ತು ದಿನ ಬಿಟ್ರದ ನಿನ್್ ನಂಬ ಜಾಸ್ ಹೌದಾ ನಮಾಗ ಚಸ್ಮಪ್ಪಾ ತರ ಇ ಇಷ್ಟಕಟ್ಟಿದ್ದೇನೆ ನನಾ ನನ್ನ ಚಷ್ಮಾ ಬಂದಷ್ಟ ಹಾಕ ನಾ ಫೋರ್ತ್ ಫ್ೋರ್ ಇಂತ ಜಿಗ್ಲ ತರ್ಡ್ ಫ್ೋರ್ ಜಗ್ಲಿ ಇಲ್ಲ ಫ ಫ್ೋರ್ ಜವ ಹ ಅದ ಮ್ಯಲೆ ಮಾಷ ಹೌದಣ್ಣ ಮತ್ತ ಹಾಕು ಮ ಹಾಕು ಇನ್ನು ನಮ್ಮದ ಬಿೀ ಯಾಗ ಹಾಕು ಲೆನ್ಸ್ ಕಾಟ್ನಗೆ ಎಷ್ಟ್ ನಿಮಿಷ ಆ್ ಗೊತ್ ನಮ್ದು ಒಂದ್ ತಾಸ ಊಟ ಗೋಬಿ ತಿಿಂದ ಬಂದ್ವಿ ಏನುಂದತ್ತು ನಾ ಗೋಲಾಪುರ ನಾಗು ಇಷ್ಟಾನ ಆಗ ಚುಮಲಾ ಅಂಬ ಡಬ್ಬು ಇತ ಛಂದ ಬಾನಸ್ತ ಕಟ್ಕಟ್ಟಿ ಇಷ್ಟ ನಮಗೆ ಹ ತು ನಚ್ಚ ಇವತ್ತು ಅಂಡಕರಿ ಇತ್ತೇನು ಮತ್ತ ಎ ಬರು್ಧಿ ತಂಡಕ ತ ಬ ಅಂಗ್ರ ನಡಸುತ್ತ ಇದು ಶಿಮ್ಲಾ ಮಿರ್ಜ ಜೊತೆ ಏನ್ ಸ್ನಾಯಾಕ್ಸ್ ಇತ್ತೇನ್
ಹಾ ಸ್ನಾಯಕ್ಸ್ ಇತ್ತು ಒಓಡಪ್ಪ
ಹಿಂಗ ಏನ್ ಪಟೇಟ ಫ್ರೈ ಹಿಂಗ್ ಗೋಬಿ ಕೊಡ್ತಾರಲ್ಲಾ
ಏ ಇರ್ಲಿಲ್ಲ ಅಂತದ ಏನ ಇರ್ಲಿಲ್ಲಲ್ಲ ನನಗೂ ಗೊತ್ತಿಲ್ಲ ವರ್ಷಕ್ಕ ಇದ ಬಜ್ಜಿ ನಡ್ಸ್ಕ ಕಾಲಕ್ ತಯಾರಣ ಕೇಳ್ದ ಹಣ್ಣ ವಜ್ಜ ಮೆ ಕಾಯ ಂದ ಶಿಮಳ ಮಿಜ ಅಂದತ್ತ ಹ ಒಲ್ಲೇ ಎಗ್ ನಿಷಣತಾ
ಅಲ್ಲ ಅಲ್ಲೇ ಅಲ್ಲೇ ನಮ್ಮ್ ಆಕನ್ ಮತ್ ಬಿ್ಯ ಆಗ್ಲಿೇ
ನೋಡಿ ಎಷ್ಟು ನಿಮಿಷ
ಸೆವೆನ್ ಮಿನಿಟ್ಸ್ ಬಾಳಜಂದಲ್ಲಿ ನಾವ ಇಲ್ಲಿ ಯಾರೆಲ್ಲ ನಾವ್ರ ಕೂಡ ಮಾತಾಡಿದ ಮಗ ಸಿಟ್ಟಿರ್ತಾನ ತಾನ್ರ ಹುಗುೂಡ ಇಪ್ಪತ್ನಾಲ್ಕು ತಸ ಮಾತಾತನ್ ನಾ್ಂದ್ ಬಿಟ್ಟು ಯಾರ್ ಕೂಡ ಮಾಾಡ್ಬಾರು ಅವ ನ್ದ ಬಿಟ್ ಎಲ್ಲಾರ ಕೂಡ ಮಾತಾಡ್ಬೋದು
ಮತ್ತ ತಗೋಣ ಕೆಲೊಬ್್ರಂಗಗೆ ತಲ್ಲಿ ಕೆಸ ಮಾಡ
ಎಲ್ಲಿ ಬಿಡದು ಯಾರಡುು ಪ ಎಂಡಾ ಬಜಿ ಮಾಡ್ತೀನಿ ಬಾ ನೀನು ತಿನ್ನಾಕ್ಕ ಎಲ್ಲಾರಮ್ಮ ಹುಚ್ಚಲ್ಕತಾರ ಆಕ
ಅಕ ಅಕ ತಿಲ್ಲ
ಏನು ಹಾ ಆಕ ಕಲ್ ಕ ಮಾಡ್ಬೇಡ ಆಮ್ಯಾರ ಏ ಚಲ್ರ ರೀ ಕಾರ್ಯ ರವೀಂದ್ ನ ಚಲ್ ಬೋರಿಂಗ್ ಅಾ ಮ ಚ ರೂಮ ಆತ
ಹೋಗಿರ್ತಿರಮಿಗೆ
ಹಾ
ನೋಡ ಇ ಲಾಸ್ಟ್ ಕಾಲ್ ನಡದ ಹಾ ಸರಿತ
ಮತ್ತೇರಿ ಹೇಳಪ್ಪ
ಯಾವವ ರಸಲ್ತ
ಹೇಳಲ್ಲ ಹೇಳ ಹೇಳಿ
ಕ ಕ ಸಬ್ಜೆಕ್ಟ್ ನಿ
ಸ್ಪೀ ರ ಸಕ್ತ ಇ ಹಾ ಮ ದೀವಾನಾ ಚ ಯ ಅಮಾೌಂಟ್ ಕಟ್ಟ ಕ ರ್ ಲ ಮೇರೆ ಕ ರೇ ಟ್ರಾಸೆಕ್ಷನ್ ಮೇರ ಆಐಪಿಸ್ ಸಿ ಸ ನ ಅ ಅಬ್ಬ ಥೋಡಾ ಅಮೌಂಟ್ ಏನ್ ನ ಅ ಕಾಲಜ ಪೀ ಮ ಕಲ್ಡ ಟ್ವೆಂಟಿ ಸಕ್ಸ್ಲ್ಲ ಬರಬ್ಬರ್ ಟ್ವೆಂಟಿಫವ್ ಡ
ದ ತೀ ಮ ಜಾದೆತ ನ ಬೈಸ ಚೌಬೀಸ ತೇೈಸ್
ಮತ್ಲೇ ಮತ್ತೆ ಅಬ್ ದೋ ಹಾಸ್ಟೆಲ್ಫ ಸಕ್ಸ್ಟಿ ಕೆ ಹ ಸಮಜ ಸಿಕ್ಸ್ಟಿ ಕೆ ಲಾ ಮ
ಗುಸ್ಸ ಆ ದ ಮ ಪ ದ ದ ಜದ ಮಕ್ಸದ ಕ್ ಮಾಸ ಹಾ ಪಕ್ಕಾ ಜಾಕ ಟೋಕ ನ ಸಮಜತ ಸಭ ಕಾಲಜಕ್ಕೆ ಉಡಾನಾ
ಕುರ್್ದ ಮ ಕ ಮಾಾನ ಗಾಧ ಹ
ಯಣ
ಓ ಕೊಂಡಂಡ ಎ ಹ ಕುುಡಿ ಕಂಡಿ ಕುಂಡಿ ಇಟ್ಸ್ ಅ ಡಿಫ್ರೆಂಟ್ ವರ್ಡ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಡಿಫ್ರಂಟ್ ಹೇಳಪ್ಪಾ
ಎಷ್ಟ ನಿಮಷಯ
ಬಾ ಕೇವಲ ಒಂದು ನಿಮಿಷಾ ಒಂಬತ್ತು ನಿಮಿಷಗ ಒಂಬತ್ತು ನಿಮಿಷ ತೆನ್ ಸೆಕಂಡ ಆಗ ಮ ಹ
ಹ್ಮ್ಮ ಇಏದೆಂದ ಬಲ್ಲ ನಲ್ಲ ಹಂಗ ಸೈಿಗೆಟ ಕುುಟ್ಟ ಆಗಿಬಿಡ್ತವ ನನ್ಬೋ ಹೌದಲ್ಲಾ
ನಮ್ಮ್ ಮನೆಯವರ ಜೊತೆ ಮಾತಾಡೋದ ಬೇಕು ಮಹಾತ್ಮ ಅಂದ್ರೆ ನಾವವು ಇನ್ನ ನೀ ನಾಕ್ದಾವ ನೋಡಿ ಹೆ ನೀ ಮೂರು ಅ ಕಳ ರತ ಕಟ್ಟ ಆಗದಪ್ಪ ನಿಂದ ಕಡೆ ಇಲ್ಲಪ್ಪ ನಓಡ ಪ್ಪ ಆಯ್ತಪ್ಪ ಅತ್ತು ನಿನ್ ಕಡೆ ಕಟ್ಟಾದ್ರೆ ನನ್ ಕಡೆ ಇರ್ತದಲ ಅದು ಹ್ಮ್ಗ ಕಠಮುಯತ ನ ಒಲ್ಲಿ ಬಿಡಕ ಎ ಎಲ್ಲಿಗೆ ಹೋಗಲ್ಲ ಆರ್ನೂರು ಸಾಕು ಆರ್ರ್ಸ ಆಗಲ್ಾಕಿ ಅಲ್ಷನ್ ಮಾಡ್ಯಾರ ನಾಲ್ ಓದಿದೆ ಹ ಅ ಜಾಸ್ತಿ ಬಿಡಾರ. ಕಾಟ್ ತೋರಿಸ ಹತ್ತೇ ನಿಮಿಷ ಹದೇ ಹತ್ತು ತೋರ್ಸದು ಕಟ್ ಮಾಡ ಆ ತೋತ.